ಹಾ ನಮಸ್ತೆ ತ್ತೆ ಹೇಳಿ ರಿಯ ಅವ್ರೆ
ನಮ್ ಹೆಸರು ನೆನಪಿದಿಯಾ ನಿಮ್ಗೆ
ಹ ಮೊನ್ನೆ ಹೇಳಿದ್ರಲ್ಲ ನೀವು ಮರ್ತ ಹೋಗಿದ್ ಮೊನ್ನೆ ಮರ್ತ್ ಹೋಗಿದ್ದೆ ಮತ್ತೆ ಅವತ್ ನಿೆನ್ನೆ ಅಲ್ಲಾ ಹಾ ನಿೆನ್ನೆ ಫೋನ್ ಮಾಡ್ದಾಗ ಹೇಳಿದ್ರಲ್ಲ ಅದಕ್ಕೆ ನೆನ್ಪೈತಿ
ಹೌದಾ ಸರಿ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದಯ್ತಾ
ನಮ್ದುನು ಆಯ್ತು ಏನ್ ಮಾಡ್ತಾ ಇದ್ದೀರಾ
ನಾವು ಕುತ್ಕೊಂಡಿದೀವಿ ಇವಾಗ ಹಾಸ್ಟೆಲ್ ಲಿ ಊಟ ಕೊಟ್ರು ತಿಂದ್ ಬಂದು ಕುೂತ್ಕೊಂಡ್ದೀವಿ
ಏನ್ ತಿಂದ್ರಿ
ಅನ್ನ ಸಾರು ಮುದ್ದೆ ಅಪ್ಳ
ಇಷ್ಟೆಲ್ಲ ತಿಂದ್ರ
ಹ್ಮ್
ಹಪ್ಳ ಮೊಟ್ಟೆ ಎರಡು ಒಟ್ಟಿಗೆ ಕೊಡ್ತಾರ ನಿಮ್ಗೆ
ಹ್ಮ್ ನನ್ ತಗೊಂಡಿದ್ದೆ ಹಪ್ಳಾನೇ ತಗೊಂಡಿದ್ದೆ ಮೊಟ್ಟೆನು ತಗೊಂಡಿದ್ದೆ
ಹೌದಾ
ಮತ್ತೆ ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ರಿ
ಬೆಳಗ್ಗೆಯಿಂದ ನನ್ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೆ ಅಷ್ಟೆ ನನ್ಗೆ ಒಂದ್ ಅಕ್ಕ ಇದ್ದಾರೆ ಇಲ್ಲಿ ಜಾಸ್ತಿ ಕಾಟ ಕೊಡ್ತಾರೆ
ಹೌದಾ ಯಾಕಂತೆ ನಿಮಿಂದ ಸೀನಿಯರ ಅವಕ್ಕ ಕ್ಕಾ
ಷ ದೊಡ್ಡವರು
ಹೌದ
ನಂಗೆ ಮಧ್ಯಾಹ್ನ ಅಂತೂ ಫುಲ್ ಕೋಪ ಬಂದಕಿತ್ತು ಬಿಲ್ಡಿಂಗ್ ಮೇಲೆ ಇಂದ ದಬ್ಬಾಕಣ ಅಂತ ಹೇಳ್ಕೊಂಡೋದೆ ಅಂದ್ರುನು
ಸಾಹಸ ಎಲ್ಲಾ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಿಮ್ ಗಿಂತ ದೊಡ್ಡವರಿದಾರಲ್ಲ ಅವಕ್ಕ
ದೊಡ್ಡವರು ಇದ್ದಾರೆ ದಡ್ಡರು ಇದ್ದಾರೆ
ಹೌದಾ
ಹ್ಮ್ ಬಲೆ ಇದು ಅವರು ಅವರು ಅವ್ರಗೆ ಎಲ್ಲಾರ್ ಮುಂದೆನೂ ಕಮ್ಮಿ ಮಾಡಿ ಮಾತಾಡ್ಬಾರ್ದು ಅವರು ಮಾತ್ರ ಬೆ ಬೇರೆಯವ್ರ ಮುಂದೆ ಅದು ಪಿ ಯು ಸಿ ಅವರ್ ಮುಂದೆ ಕಮ್ಮಿ ಮಾಡಿ ಮಾತಾಡ್ಬಿಬಹುದು ಏನಂತ ಇದ್ದಾರೆ ನನ್ಗೆ ಸಾಹೇಬ್ರುದು ಹ ಹಬ್ಬ ಬರ್ತಾ ಇದೆಯಲ್ವ ಯಾವ್ ದು ಅಂತ ಯಾವಾಗ ಅಂತಂದ್ರು ಇನ್ನೊಂದ್ ಹುಡ್ಗಿ ಅಂದ್ಲು ಯಾವತ್ತು ಡೇಟ್ ಹೇಳಿದ್ಲು ಅದಕ್ ಇವ್ರ ಏನಂತಾರೆ ಕರ್ಕೊಂಡೋಗ್ ಇವ್ಳನ್ನ ಅಂತರೆ
ಯಾಕೆ
ಅಂದ್ರೆ ನನ್ಗ್ ಮೇಕೆ ಅಂತಾರೆ ಮೇಕೆ ಏನ್ ಕೊಯ್ತಾರಲ್ಲ ಅವರು
ಹಾ ಹಾ ಹಂಗೆ ಮೇಕೆ ಅಂತ ಹೆಸ್ರು ಇಟ್ಟಿದಾರ ನಿಮ್ಗೆ
ಹ್ಮ
ಎರಗು
ಬಿತ್ರಿ ಅವಳು ನಾನು ಅನ್ಬೇಡ ಡ ಅನ್ಕೊಂಡೆ ಏನಂತ ಗೊತ್ತಾ ನಹ್ನ್ ಬೇಡ ಬಿಡ್ರಿ ನನ್ ನನ್ಗೆ ಜಾಸ್ತಿ ಮನಸ್ಸಿನ ಮಾತುಗಳು ಜಾಸ್ತಿ ಇರತ್ತೆ ನನ್ ಯಾರಿಗು ಹೇಳಲ್ಲ ಅವರು ಹೇಳೋ ಪ್ರತಿಯೊಂದ ಮಾತು ನನ್ನ ಅದ್ರಗ್ ಆಪೋಸಿಟ್ ವ ಅಂದ್ರೆ ವಿರುದ್ಧಾರ್ಥಕ ಪದ ಬಂದ್ಬಿಡತ್ತೆ ಆದ್ರೂ ಏನಾದ್ರು ಅನ್ಕೋತಾರೇನೋ ಅಂತ ಸ್ವಲ್ಪ ಸ್ವಲ್ಪ ಹೇಳಲ್ಲ ಸ್ವಲ್ಪ ಸ್ವಲ್ಪ ಹೇಳಕ್ತಿನಿ ಅಷ್ಟೇ ಹ್ಮ ಮತ್ತೆ
ಮತ್ತೆ ಏನು ನಿಮ್ ಕೊಠಡಿಯಲ್ಲಿ ಜಾಸ್ತಿ ಮಾತಾಡ್ತಾ ಇದಾರೆ
ಏನಿಲ್ಲ ಅದು ಪಿ ಯು ಸಿ ನವ್ರು ಬಂದಿದ್ದಾರೆ
ಹ
ಅಕೆನೆ ಮಾತಾಡ್ತಾ ಇದ್ದಾರೆ
ಹ್ಮ
ಹ್ಮ್
ನ ಮತ್ತೆ ನಾಳೆ ಭಾನುವಾರ ಅಲ್ಲ ಎಲ್ಲಿಗೆ ನಿಮ ಪ್ರವಾಸ ಪಯಣ
ನಮ ತಂಗಿನ ನೋಡಕ್ ಹೋಗ್ತಾದೀವಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ನಮ್ಮ ತಂಗಿ ಚಿಕ್ಕಪ್ಪ ಮಗಳು ನಾನು ಎಲ್ರೂ ಹೋಗ್ತಾ ಇದ್ದೀವಿ ಮತ್ತೆ ನಾವು ಒಂದ್ ಆರೂವರೆ ಏಳ್ ಗಂಟೆಗ್ ಬಿಡೋಣ ಅಂತ ನಮ್ ಮನೆಯಲ್ಲಿ ಐದ್ ಗಂಟೆಗೆ ಐದುವರೆಗೆ ಬಿಡ್ತಾರೆ
ಹಾ
ಹ್ಮ್ ಬೆಳಗ್ಗೆ
ಮತ್ತೆ ನಿವು ಪರೀಕ್ಷೆಗೆ ಯಾವಾಗ ಓದ್ತೀರಾ ಇನ್ನು ನಾಳೆ ನಡೆಯು ಎರಡು ದಿನ ಆಯ್ತೆ
ಓದಕ್ಕಾಗಲ್ಲ ನಾಳಿದ್ರಲ್ಲಿ ನಾನು ಐದು ಮಾಡ್ಯೂಲ್ ಮುಗಿಸಬೇಕು
ನೀವು ಮುಗತೀರಾ ಬಿಡ್ರಿ ನೀವು ಟಾಪರ್ ಇದಿರಿ
ನಾವೇನ್ ಟಾಪರ್ ಇಲ್ಲ ನಿಮ್ಗೆ ಹೆಂಗ್ ಗೊತ್ತು ನೀವ್ ಹೆಂಗ ನೀವ್ ನೋಡಿದೀರಾ ನಾವ್ ಎಷ್ಟು ಟಾಪ್ಪರ್ ಇದಿರಿ ಅಂತ ಹ್ಮ್ ಅಲ್ಲೇನುೂ ಇಲ್ಲ ಬರೀ ಟೊಳ್ಳು ಅಷ್ಟೇ ಇರೋದು
ಹೌ
ಅಂದ್ರೆ ನಮ್ದು ಬಯೋಸರಿದ್ರು ಪಿಯುನಲ್ಲಿ
ಹ್ಮ್
ಹಾ ಸ್ವಲ್ಪ ಜನ ಇದ್ರು ಕಾರ್ತಿಕ್ ಚೇತಸ್ಸು ಅಂತಿ ಸ್ವಲ್ಪ ಜನ ಇದ್ರು ಮನೋಜ್ ಅವರೆಲ್ಲ ಅವ್ರಗೆಲ್ಲ ಅಂತ ಇದ್ರು ಬರೀ ಟೊಳ್ಳು ಬರೀ ಟೊಳ್ಳು ಅಂತ
ಹ್ಮ್
ಹ್ಮ್
ಮತ್ತೆ ಏನ್ ಸಮಾಚಾರ
ನೀವು ನಾಳೆ ಯಲ್ಲೂ ಹೋಗಲ್ವಾ
ನಾಳೆ ಎಲ್ಲೂ ಹೋಗಲ್ಲ ನನ್ಗ್ ಭಯ ನಮ್ಮ ಮಾಡನ್ ನಮ್ಮ ಹತ್ರ ಕೇಳಕ್ಕೆ ಭಯ ಆಗುತ್ತೆ ಅದಕ್ಕೆ ನನ್ ಕೇಳಕ್ ಹೋಗಿಲ್ಲ
ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕು ನೀವು ಈ ಕಾರ್ಯ ಆಪ್ ದಲ್ಲಿ ಕೆಲ್ಸ ಮಾಡ್ತಾ ಇದ್ದೀರಲ್ಲ ಹಾ ನಿಮ್ಗೆ ಅಮೌಂಟ್ ಅಂದ್ರೆ ಹಣ ಹಣ ಎಷ್ಟು ಬರುತ್ತೆ ನಿಮ್ಗೆ
ಏನ್ ರಿ ಭಾರತಿ ಅವರ್ರೆ
ಏನಿಲ್ಲ ಬಿಡಿ
ಹ್ಮ್ ಮತ್
ಏನ್ ಸಾರ್ ಏನ್ ಸಾರ್ ಮಾಡಿದ್ರು
ಅದ್ ಯಾವ್ದೋ ಸೊಪ್ ಸಾರಂತೆ ಮಾಡಿದ್ರು
ಅದ್ ಯಾವ್ದೋ ಸೊಪ್ಸಾರ ಅದು
ಹಾ ನನಗ್ ಗೊತ್ತಿಲ್ಲ ಅರಿ ಅವ್ರೆ ಅದು ಯಾವ ಸೊಪ್ಪು ಅಂತ
ಹಾಂ
ಮತ್ತೆ ನಿಮ ಸ್ನೇಹಿತೆ ಅವರು ಹೆಂಗೆ ತಯಾರಿ ಆಗ್ತಾ ಇದ್ದಾರೆ ಎಕ್ಜ್ ಅಂದ್ರೆ ಪರೀಕ್ಷೆಗೆ.
ನಮ್ ಸ್ನೇಹಿತೆ ಒಬ್ ಒಬ್ಳಿದಾಳೆ ನನ್ ಮೇಲೆ ಅವಳೆಲ್ಲಾ ಓದಿ ಮುಗಸ್ತಾ ಇದ್ದಾಳೆ ನನ್ ಕೈಯಲ್ಲ ಆಗ್ತಾ ಇಲ್ಲ ಕೇಳ್ಸ್ತಿಲ್ವೇ ಹ್ಮ
ನೀವು ಓದ್ಬೇಕ
ನಂಗೆ ಓದಕ್ ಆಗ್ತಾ ಇಲ್ಲ
ನೀವು ಫೋನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಓದಕ್ ಆಗುತೆ
ಹು ರಿ ನೀವ್ ಹೇಳಿದೀರಲ್ಲ ಮಾಡ್ ನಾನ್ ಅದು
ನಾನು ನೆನ್ನೆಯಿಂದ ಹೇಳ್ತಾ ಇದ್ದೀವಿ ನಿಮ್ದೆಲ್ಲಾ ಪಾಲಿಸತೀನಿ ಅಂತ ಹೇಳ್ತೀರಾ ಮತ್ತೆ ನೀವ್ ಏನು ಮಾಡೋದೇ ಇಲ್ಲ
ಅಂದ್ರೆ ಪಾಲ್ಸ್ ಎಲ್ಲಾ ಅಂತ ಅಂದ್ರೆ ನಿಮ್ಗೂ ಒಂತರ ಅನ್ಸುತೆ ಎಲ್ಲ ಅದೆ
ಹ ಸುಮ್ಮ್ನೆ ಮಾತಿಗೆ ಅಷ್ಟೇ ಹೇಳ್ಬಾರ್ದ ರಿ ಅವ್ರೆ ಅದು ಮಾಡಿ ತೋರ್ಸ್ಬೇಕ್
ಮಾಡ್ತೀನಿ ರೀ ನಿಮ್ಗೋಸ್ಕರ ಏನಾದ್ರು ನಿಮ್ ನಿಮ್ಗೋಸ್ಕ ಕರ ಏನಾದ್ರು ಮಾಡ್ತೀನಿ ಅವ್ರೇನೊ ಬರಕೊಬೇಕಂತೆ ಲ್ಯಾಪ್ಟಾಪ್ ಚಾರ್ಜರ್ ಕೊಡು ಅಮ್ಮಿ ನನ್ ಚಾರ್ಜರ್ ಇರಿರೀ ಅವ್ರೇನು ನನಗ್ ನನ್ನ ಚಾರ್ಜರ್ ಕೊಡಲ್ಲ ಬೇಕಾಂದ್ರೆ ರೂಪಕ್ಕ ಕೆಟ್ಟೋಗುತ್ತೆ ಮತ್ತೆ ನಂಗೆ ಲ್ಯಾಪ್ ಟಾಪ್ ಗೆ ಆಗಲ್ಲ ಅದು ಜಾಸ್ತಿ ಹಳ್ಳೆದು ನನ್ ಮೊದ್ಲೇ ಹೇಳ್ದೆ ಅವ್ರ ಕೇಳಿದವಾಗೆ ಫಸ್ಟ್ ದಿನಾನೆ ಹೇಳಿದ್ದೆ. ಅಲೋ
ಹಾ ಹೇಳ್ ಅಣ್ಣ
ಹೇಳ್ ರೀ ಮತ್ತೆ ನೀವು
ನಮ್ ಹೆಸರು ಮರ್ತೊಗಿದ್ರೀರಾ
ಇಲ್ಲ ರೀ. ಭಾರತಿ ಅವ್ರೇ.
ಹಾ
ಹ್ಮ ನಿವ್ ಒಬ್ರೆ ರೀ ಹೆಸರ್ ಎಲ್ಲಾ ಹೇಳ್ಬಾರ್ದು ಅಂತ ಅದಕ್ಕೆ ಏನದು ಗಲಾಟೆ ನಿಮ್
ನಮ್ ಕೊಠಡಿಯಲ್ಲಿ ಕೆಳಗಡೆಯಿಂದ ಪೀತ್ಸಿ ಅವರು ಬಂದಿದ್ದಾರೆ. ಕೊಟ್ಟ ಅಡಿಗೆ ಅದಕ್ಕೆ ಅವ್ರು ಜೋರ್ ಜೋರಾಗಿ ಮಾತಾಡ್ತಾರ ಇದ್ದಾರೆ.
ಹ ಮತ್ತೆ
ಹ್ಮ್
ಹ
ನಮ್ ರೂಮ್ ಅಲ್ಲಿ ಭವ್ಯಕ್ಕ ಅಂತ ಇದ್ದಾರೆ ಅವರು ಜಾಸ್ತಿ ಕುಳ್ಳಿಕ್ಕೆ ಇದ್ದಾರೆ ಗೊತ್ತಾ?
ಹ್ಮ ನನ್ ನೋಡಿಲ್ಲ ಅಲ್ಲ ಅದಕ್ಕೆ ಗೊತ್ತ್ ತ್ತಿಲ್ಲ ಅಂದ್ರೆ ಇಪ್ಪತ್ತೈದು ವರ್ಷ ಇರುತ್ತೆ ಅಲ್ಲ.
ಅ ಅಕ್ಕ ಮುಗಿತ್ತ ಬರ್ತೈತೆ ಇಪ್ಪತ್ತೈದ್ ವರ್ಷ ಏನಲ್ಲ ಅವಕ್ಕವು ಅವು ಅಕ್ಕಾಗ ಎಷ್ಟು ಟ್ವೆಂಟಿ ತ್ರೀ ಟ್ವೆಂಟಿ ಟೂನ ಇರ್ಬೇಕು. ಇಪ್ಪತ್ತೆರಡು ಇಪ್ಪತ್ ಮೂರು ಇರ್ಬೇಕು
ಇಲ್ಲ ಇಪ್ಪತ್ತೈದು ಇಪ್ಪತ್ತೇಳು ಇರುತ್ತೆ. ಹಾ ಹ್ಮ
ಅವಕ್ಕ ಎಷ್ಟು ಮೋಟಕ್ಕ್ ಕ್ಕಿದ್ದಾರೆ ಗೊತ್ತಾ ಇನ್ನು ಟೆಂತ್ ಹುಡ್ಗಿ ಅನ್ಕೋ ಹತ್ತನೆ ಕ್ಲಾಸ್ ಹುಡುಗಿ ಅನ್ಕೊಬೋದು ಹಂಗಿದ್ದಾರೆ
ಹ್ಮ್
ಹತ್ತನೆೇ ತರಗತಿ ಹುಡುಗಿ ತರ ಕಾಣಿಸ್ತಾ ಇದ್ದಾರೆ ಅವಕ್ಕ.
ಅಷ್ಟು ಚಿಕ್ಕದಾಗಿದ್ದಾರ
ಉದ್ದ ಆಗಕ್ಕೆ ಏನಾದ್ರೂ ಹೇಳ್ರಿ ನಿಮ್ ಗೊತ್ತಿದ್ರೆ.
ಏನ ಹಾ ಉದ್ದ ಬೆೇಳಿ ಯಕೆ
ಹಾ ಇದು ಏನದು ಉದ್ದ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರ ಅಂದ್ರೆ ನನ್ಗೂ ಗೊತ್ತಿಲ್ಲ ನಾನು ಚಿಕ್ಕದಾಗಿ ಇದ್ದೀನಿ
ಹ್ಮ
ಏನ್ ಗೊತ್ತಾ ಭಾರತಿ ಅವರೇ ಸ್ಕಿಪ್ಪಿಂಗ್ ಆಡ್ಬೇಕು ಅದ ಆಡ್ ನಾನ ಅದು ಮ ಜಾಸ್ತಿ ಆ ಆಡ್ತಾ ಇದೆ ಆದ್ರೂನು ಬೆಳ
ನೀವು ಸಹ ಮೋಟಕ್ಕಿದ್ದೀರಾ
ಅಂದ್ರೆ ಅಷ್ಟೊಂದ ಏನಿಲ್ಲ ಸ್ವಲ್ಪ ಇದ್ದೀನಿ
ರೂಮ್ ಅಲ್ಲಿ ಯಾರ ಅಕ್ಕ ಇವಾಗ ರೆಡಿ ಆಗ್ತಾ ಈಗ
ಕಂತೆ
ಏನುಕೊ
ಹ್ಮ್ ಬಂದೆ ಮತ್ತೆ
ನೀವು ಹೇಳ್ರಿ ನಮ್ಗೆ ನಿಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಮುಂದಿನ ಕರೆದಲ್ಲಿ ಮಾ ತೋಡಣ ಧನ್ಯವಾದಗಳು